ಒಬ್ಬರಿಂದ ನೂರು ರೂಪಾಯಿ ಅದ ಹತ್ತು ನಿಮಿಷ ತನ ಕಂಟಿನ್ಯೂ ಮಾತಾಡಿದ್ರ ನೂರು ರೂಪಾಯಿ ಬರುತ್ತೆ. ಇಲ್ಲಿ ಕಂದ್ರೆ ಅವ್ರ ಏಟ್ರು ಕಡಿಮೆ ಆಗ್ತಾರೆ. ಹತ್ತು ನಿಮಿಷ್ ಮಾತಾಡ್ಬಬೊಕ್ ಒಬ್ರ ಜಾತಿ ಐದ್ ಐದ್ ಬ್ಯಾರಿ ಮಾತಾಡ್ಬೋದು. ಹ ಐನೂರುಪಯ ಬರ್ತವ ಬುಡು ಇನ್ನ ಹ ಆದ್ರ ಏನ್ ಬರ್ತಾಪಾ. ಅದ ಯಾಪ್ ಇರ್ಬಕ್ ಅವ್ರ ಕಡೆ ಕಂಟಿನ್ಯೂ ಯಂಗ ನಾವ್ ಮಾತತಿ ನೋಡ ಹಿಂಗ್ ಮಾತಾಡಬಕು. ಇಲ್ಲ ಅವ್ರಿಗೆ ಬರಂಗಿಲ್ಲ ಅವ್ರಿಗೆ ಬರ ಅವರಾಗ ನೀನಾಗಿ ನೀನ ಅವ್ರಿಗಿ ಕಾಲ್ ಮಾಡಿದಿ ಅವ್ರಿಗೆ ಹೋಗದ್
ಅವ್ರಾಗಿ ನಿನ್ಗ ಕಾಲ್ ಮಾಡಿದಕ್ ನಿನಗ ಬರತ್ತ ಹಿಂಗೆ ಸರ್
ಇಲ್ಲ ಇಲ್ಲ ಅವ್ರಾಗಿ ಮಾಡಿದ್ರ ಅವ್ರಿಗೆ ಹೋಗುತ್ತ.
ಹ
ಅವ್ರಗೂ ಬರತ್ ಅಮೌಂಟ್ ಅಷ್ಟೇ ಕಡಿಮೆ ಬರುತ್ ಬಾಳ ಅಂದ್ರೆ ಹತ್ ರುಪಾಯಿ
ಅವ್ರಾ ನಾನ್ ಹ್ಮ್ ಒಂದ್ ಸತಿ ನೀವು ಒಂದ್ಸತಿ ಅವರ. ಹೆಂಗ್ ಮಾಡ್ದ್ರ
ಈಗ ನಾನ್ ನಿಂಗ್ ಮಾಡಿರ್ತನಂತಿಳ್ಕೋ ನಂಗ ಐದನೂರು ರೂಪಾಯಿ ಬರ್ತ ನಿಂಗ ಐವತ್ತು ರೂಪಾಯಿ ಬರ್ತ. ಹಕ ನೀ ರಿಸೀವರ್ ಇರತಿ. ನೀನ್ ಹಂಗ ಈಗ್ಲೆ ಫೋನ್ ಮಾಡಿದ್ದು. ನೀನ್ ಹಂಗ ಬರ ಮಾಡ್ಬೋದು ನಾನ್ ನಿನ್ಗೆ ಇವಗ್ ಮಾಡ್ಬೋದ್ ಚಲೋಲ್ಲ.
ಅಯೋ ಅಶೋಕಣ್ಣ ಏಟ ತಗ್ದಾನ ಅಂತಪ್ಪ. ನಮಗ ಹುಡಿಗಿಲ್ಲೋ ಮಾರಾಯ ಮಾತಾಡಕ ಏನ್ ಕೊಡ್ತಿ ಪ
ಗಲಿ ನಿನಗ ತೋರ್ಸಲ್ಲ ಮಸ್ತ ಇರತೈತಿ ಇವಾಗ. ನಂಗ್ ಕಸ್ಟಮರ್ ಕೇರ್ ಇರ್ಬೇಕ ಅ ಇಷ್ಟು ದಿನ ನಮ್ಮುಡಿಗಿದ್ರ ಮ ಮಾಡ್ತಿದ್ದೆ ಈಗಂತೂ ಹಾಲ್ಟಿಕೆಟ್ಗಗೆ ಹೋದ್ರೆ ಹ್ಮ ಹ್ಮ ಹ ಏನ್ ಮಾಡ್ತ ನಿ ಎಂಟನೂರ
ಐವತ್ತೆಂಟು ಐವತ್ ನಲ್ಕು ಬಬೇಕು ನಾನಿಲ್ಲ ಕಡಿಮೆ ಮಾತಾಡಿನಿ ಮೂವತ್ತ ಹ್ಮ ಹ್ಮ
ಇಲ್ಲಿಲ್ಲ ಹ ಎಲ್ಲಿ ಮತ್ಯಾವ ಬಂದ. ಇ ಇನ್ನ ಅದು ಕ್ರಿಯೇಟ್ ಆಗೋದ ವಜ್ಜೆ ಆಗುತ್ತೋ ಮರಾಯ. ಏನ್ ಟಾಸ್ಕ್ ಕೊಡಂಗಿಲ್ಲ ಅವ್ರು ಜಲ್ದಿ.
ಡ್ಯಾಂ ಬಲ್ಲಿ ಇವತ್ತು ಓತ್ನೋ ನಾಕು ಸಾವರ ಕೊಡ್ತರ ತೊ ಹಾ ನಾಕು ಸಾವಿರ ಎರಡುನೂರ ಒಂಬತ್ತು ನೋಡು ಇದು ಫೋನ್ ಆಫ್ ಫ್ರೆಂಡ್ ಮೂವತ್ತು. ಇದನ ಒಂಬತ್ತು ಮಾಡ್ಯನ. ಏನ್ ಒಂಬತ್ತು ಇದು ಪೋನು ಮಾತಾಡಿದು ಇದು ಬ್ಯಾರೆ ಟಾಸ್ಕ್ ಇದು ರೆಕಾರ್ಡಿಂಗ್ ಟಾಸ್ಕ ಇದ್ದಿದ್ದು. ಹ ಹ ಅಂದ್ರೆ ಅವರು ಏನು ಕೊಡ್ತಾರೆ ಮತ್ತೆ ಅವ್ರ ಕೇಳ್ತ ಹ ಸಂಜಿತನ ಹೋಟಿನ್ಲೆ ಹಂಗಾ ಅಂದ್ರ ಹ್ಮ್ ಸಂಜಿತಾನ ಹೊತಿನಿ ಮಾ ಕೂಡದೌದ ಇಿಯಮ ಆಯ ಫೋ ನಂಬ ಏರೋಪ್ಲೇನ್ಸ್ ಮತಕೊಂಡ್ ಬಿು ಹ ನಮಗ್ ಎಂ ಸೂರ ಬರ್ಲಿ ಹ್ಮ ಅದ್ಿನುಷ ನಮ್ಮಂದ ಯಾಕಕ ್ರ ಆಾಸ್ ಅದು ಬಾಳ ಕಷ್ಟ ಟಾಸ್ಕ್ ಹ ಹೆಂಗ ಆಗ್ತ ನಾವು ಇಸ್ಟ ದುಡಾಗಿ ನಾ್ ಮನೆಿ ಕೇಳಳ್ತೀಿ ಪ್ರಕಾದಷಡ ನಾ ಏನ್ ಬೈ ಹಾಸ್ ಆಗಬೇಕಏನ್ ಹಾಕಿ ಬೈ ಹಾಕ್ತಿಂತರಿವ ಇಂದೆಂದೆ ಆ್ಯಡ ಮಾಡ್ಬೇಕ ಯಾವ ಪಕ್ಕ ಯ ಪ್ಲೇಟ್ನ್ಾಗ ಹಂಗಂದ್ರೆ ಹರ್ತೀರ
ಟ್ಟ ನೀವೊಂದ ನೀವ ಒಂದ್ರ ನಾವಂದ್ರ ನೀವೊಂದ್ರ ೇ ಕೂತ್ರು ಮಾಡ ಹದ ನಿಂಗ ಆಯ್ ಬರ ಬ ಇಲ್ಲ ಮತ್ತ ಹದಿನೈದು್ ಬಾರಿ ನಿ ನಐದು ಹದ್ೈದು ಹದೈದುುತ್ತ ನಿಂದ್ ಐಡ ಇವಂದ್ ಐದ ಹ್ಮ್ಮ್
ಹಾಪ ಹಳೆ ನ ೋನ್ ಬರ್ ಜತೆ ಬ ಶ ಕನ್ನಡ ಹ
ಟ್ರಾನ್ಸ್ಕ್ರಿಪ್ಷನ್ ಟಾಸ್ಕ್ ಬಂದಿಲ್ಲ ಯಪ್ ಯಾವ್ದ ಕಾರ
ಹಾ ಕಾರ್ಯ ಕೆ ಪೀ ಹ ರಿ
ಹ ರಿ ಇದ ಚೋದಿ ಮಕಲ್ ಆವರ ಕೆಳಿರ್ ಬೈದಿಲ್ಲ್ಲ ನಾ
ಹ ವಾಟ್ಸ್ ಮೀನಿಂಗ್ ತ್ ಶಕ ಯುಜು ಬಕ ಯ ಏ ಹಿಂಗೈಐತ ಎಲ್ಲಾರ ಬತಟಿಂಗ ಇಂಟ್ರೆಸ್ಟ್ ಇಲ್ಲ್ದ ಬರ್ತಾರೆ ಯ ಯಾಕ ಪ್ಲೇ ಸ್ಟೋರ್ ಹ್ಮಂ ಹಂಡ್ರೆಡ್ ಆ ಕಡೆಗ ಸುಲ ಇದಕ್ಕ ಎಷ್ಟು ಮೈಂದ ನೋ ದವಾಕ ಇ ಐತಲ್ಲ ನಂಗ ಅದು ಎಂತಕೊಂಡ್ ಇಪ್ಪ ನ ಅದ್ಯಕ್ ಸಿಗಳು ಮಾರಾಯ ಯೇ ನನ ನೋಡಿದ ಇದು ಗೊತ್ತಾಗ್ಲಿಲ್ಲ ಬೇಡಪ್ಪ ಹ್ಮ ತೆಳಗ ಬಿತ್ ನೋಡಿ ಇಲ್ಲ ಆಗ ಅಷ್ಟ ಕಸ್ಟೀಮರ್ ಸರ್ವೀಸ್ ಯಿಂದ ಬರ್ ಅದಕ ಭಾಳ
ಹ್ಮ್ ಮತ್ತದ ಇಷ್ಟೊ್ದಡಕ್ಕಿಂತ ನಾನ್ಷ್ಟ ಇಷ್ಟೊದ್ದಡಕ್ಕಕಿಂತ ಲೆಕ್ ಮಾಡ ಸೀದ ನಾಕ್ ನೋಡ್ರು ಹ ಏಳ ರೂಪಾಯಿರ ಕೊಟ್ರ ಅಪ್ಪೋ ಹ ಹ ಹ ಇ ರೂಪಾಯಿ ಹಾಕ್ ಬಿಡ್ತವ ಉದ್ರ ಕೊಟ್ರ ಇದ್ರ ಎಲ್ಲಾರಗ ಇದ್ದಾಡ್ತೀನಿ ನಾನ ಬ ಇದಕ್ಕ ಬರ್ತಾವ ಹಂಗ ಇಲ್ಲಿ ಹಿಸ್ಟರಿ ತೋರಸಂಗಿಲ್ಲ ಸಿಧಾ ರೊಕ್ಕ ತೋರ್ಸೋದು ರೊಕ್ಕ ತೋಷ್ಟ ಅಲ್ಲಿಷ್ಟುಷ್ಟೋ ಇದ ಹ ಇವ್ ನ್ ರಗ್ಬೇಕು ಎಷ್ಟ್ರ ಬೇಡ್ರ ಎರು ಬಂದ ಆಡು ಜವತೆ ನಾನ ಮತ್ ಇಪ್ಪತ್ ಎಪ್ಪತ್ತು ರೂಪಾಯ ಬಂದು ದಪ್ಪ ಹಾಕ್ಬಿಡ್ತನ ನ ಮ ಮೇನತ ನಾ ಚಂದ ಕೊಡೋಗ ಬಳಿ ಮಗ ಪಾಗವತಾನಂತೆನಾ ತುಂಬ ಆತಾನಂತೆ ಹ್ಮ ಬಹಿ ಆಸಿ ಬ
ಹ ಹಿ ಹ್ಮ
ಹ ಒಪ್ಪ ಜವಪ್ಪೇ ನ್ ಮ್ಯನ್ ನೋತ್ ಬರ್ರಿ ಇದ್ರಾಗ ಇರ್ತಿರ ಏನಿಲ್ಲ ಅವ್ರ ಇವೆರ್ಕಡೆ ಒಂದ್ ಕಾರ್ಬ ಆಗು ಮಳೆ ಆಗ್ತನ್ ಏನ್ ಹ್ಮ ತ ತಕ ಹ್ಮ್ ಆಯ್ತು ಒಂದ ಎರಡು ಮೂರ್ ದಿನ ಯೂಸ್ ಮಾಡಕೊ ಆಗುತ್ತಾ ಆಯ್ತು ಸಾರ ಏ ಕೊಡಮ ತೋಳ ಅಂತ ಹೇಳಿ ಸೋ ನಡಿ ಯಾಸಮ್ಮ ಜಲ್ದಿ ಸಮ್ಮು ಹು ಹೋದರು ನೋಡಿ ಇವರು ಹ ತನಿಗ ಅವ ಆ ಸೌಂಡ್ ಬಂತಂದ್ರ ಯಂಗ್ ಕೋಡಿ ಯಂಗ್ ನೋಡಿದ್ರು ಅವಕ್ಕ ಹಂಗ್ ನೋಡಿದ್ ಉರು ಹುಡುಗುರು ರಾಕ್ ಬಂದ್ರೆ ನಿಂಗ ಹೇಳೋದು ನಂದು ಇದು ಆಗೈತಿ ರಾಜಕ್ಷ ರಾಜಸ್ಥ ಮ ಕಡಿ ನಯ ಮಜೆ ನತ ದ ಇದು ಹಂಗಲ್ಲಿ ಪೋಸ್ಟೆ ಯಾದಪ್ಪ ಅದು ಎಸ್ ಅಕೌಂಟ್ ತಗೋ ಮ ನಾಳೆ ಇನ್ ಟಾಟಾ ಮಾಡ್ತಾಕ ಇದ್ದೀನಿ
ಮೌದ ಹೌ ಹ ಹೌ
ಹಪ್ಲೋ ಯಾವ್ದ ಗದ್ದ ಕ್ಯಾನ್ಸಲ್ ಹೋಗ್ಬಿಡ್ತು ನೀಗೊಂದ ಅಲ ಅರ್ಧ ಮಾತಾಡ್ಕೊಂಡಲ ಅರ್ಧ ಅರ್ಧ ಮಾತಾಡ್ಕೊಂಡ ನಗ ಕೊಡ್ಬೇಡ ನಿಜವಾಗಲೂ
ಎ ಆ ಹ ಜ ಎ ಪೇಂ ಮಾಡ ಸಂಡೆ ಬರ್ತದಲ್ಲ ಕನ್ನೆ ಹದ ಬರುತ್ತ
ಅಣ ಏನು
ಅವನು ಎಂಟು ರೂಪ ಕಳಕೊಂಡ ನು
ಹಾ
ಇಡ್ಲಿಲ್ಲ ಕೆಸ ಹ ಒಂಬತ್ತು ನೂರು ರೂಪಾಯಿ ಇರಬೇಕು ಆಯ್ಯ ಒಂಬತ್ತು ನೂರು ಬಾಳನಾಗ್ಬಾಡ್ರೋ
ನಾ ನಿಮಿ ಅದಾ ಇವಿ ಬಹಳ ನಗಕ್ಕೆ ಹೋಗಬೇಡ ಅದು ಬಹಳ ಡೇಂಜರ್ ಏನಾಗಲ್ಲ ಬಿಡು ಕ ಹ ನೀ ಸಿಂಗ ತರಪ್ಪು ಯಾಕರ ಆಕ ಯ ಇಂಗ ಅದತಪ್ಪ ಅಾಲಕಣ ರ ನೀತ್ತೆ ಅದ ಗಣ ಕೆತ್ತಿ ಬಡ್ಕೊಕ್ ಆಗತ್ ನೋ ನಮ್ ಬಳೆ ಹ ಹೋಗ ಸರ್ ನ ಹಕೊಂಡಿಲ್ಲ
ಹ್ಮ
ಅದು ಒಂದ್ ವಾರಗ ಎರಡ್ ವರ್ಗಿ ನಗುದು ಮಟ್ರಾಗ ಬರ ಕುಂತವ ಬೇಡ ಏನು ಅಧ್ಯಕ್ಷರ ಮತ್ತ್ ಆ ಇದು ಏನು ಉದುರ್ತದಲ್ಲಿ ಇದು ಕಂಟಿನ್ಯೂ ಮಾಡನ್ ತಗೋರಿ ಮತ್ತೆ ಟ್ರಾನ್ಸಾಕ್ಷನ್ ಏ ಇರ್ತದೆ ಪೋಸ್ ಪೋಸ್ಟ್ ನ್ ಪೋಸ್ಟ್ ನೋ ಹಾಿದ್ದ ಕಡ ಕಡ ಕ ಮುಂದ ನಡಿ ಮುಂದುಕ್ ನಡಿ ಅಜ್ಜನಂತೆಲಿ ಆಫ್ ಆಗಿದೆ ಕರೆನ್ಸಿ ಇಲ್ಲಂದ್ರೆ ಹತ್ತಲ್ಲ ಹ ನಡದ ಆಕ್ಸ್ಫೋರ್ಡ್ ನಡೆದಿದ್ದಿಲ್ಲ ನಡಿತದೆ ಅಣ್ಣ ಏ್ ಪಣ ಫೋನ್ ಯಾಕ್ ಮಾತಾಡಿದ್ರೆ ಮುಗಿತಪ್ಪ ಕರೆನ್ಸಿ ಇಲ್ಲ ನಂದು ನಂಟ ಹಚ್ಚದ ವಾಟ್ಸಪ್ ಹಸ್ತಲ್ಲ ಹಂಗಲ್ಲಲೇ ಈ ಹೊರಗನಾರ ಕಾಲ್ ಮಾಡ್ರಂಗಗೆ ಹಂಗ ಅಲ್ಲಿ ನೀ ಇದ್ರೆ ಮಾತಾಡಾತ್ತ ಬದಿಯ ಫೋನ್ ಬರ್ ಎಲ್ಲಾ ಕೊಡಬಾರದಿತ್ತು ಅವರಿಗಿ ಏನ ಬಿಜಿ ಹಣಗಿಲ್ಲ ಇಲ್ಲ ಬಿಜಿ ಅಣಗಿಲ್ಲ ಇಲ್ಲ ಇಲ್ಲ ಇಲ್ಲ ಯಾವರ ಒಮ್ಮೆ ಹೇಳುತ್ತಾಆ ಅಂದ್ರೆ ಬಿಜಿ ಅಂತ ಹೇಳಂಗಿಲ್ಲ ಅದು ನಾವಾಗ ಕಾರ್ ಮಾಡುವಾಗ ನಮನ ಹೇಳ್ತಂಗತೆ ಆತ ಬಿಟ್ಟ ಬಿಡುವುದ ಮತ್ ಮರದಿವ್ಸ ಆತ ಇದ ಏನ ಪೋನ್ ಇದ ಅಲ್ಲ ಲೆ ನೀನೀ ಮದಲ ಹಚಿನಿ ನೀಗ ಯಾರ ನಿಮ್ ಮನಗ ಕೋಚರ್ ಗೋರ್ತಿಲ್ಲ ಮುಂಬರ್ ಇಲೊ ವಾಟ್ಸಾಪ ಇದ್ದಾಂಗ್ ವೆದು ನಾವು ವಾಟ್ಸಪ ಡಾಗ್ ಮಾತಾಡ್ತಿರ್ತವಿ ನಾವು ಮನ್ಯಾನರ್ ಹಚ್ಚ ಬರ್ತಿಲ್ಲ ಹಗ್ ಆರ್ ಇದಕ್ಕೇನ ನೆಟ್ ಹಟ್ಟಬೇಕು ಅಷ್ಟ
ಹ ವಿ ಬ